ಹಲೋ ಹೌ
ಹಲೋ ಕೇಳಿಸ್ತಿಲ್ಲ ಹಲೋ ಹ್ಮ್ ಏನ್ ಮಾಡ್ತಿದೀ
ಏನಿಲ್ಲ ಸುಮ್ನೆ ಕುಂತಿದ್ವಿ ನೀವು
ನಾನು ಸುಮ್ನೆ ಕುಂತಿದ್ದ ನೋಡಿ
ಊಟ
ಊಟ ಇನ್ನೂ ಇಲ್ಲ ನಿಮ್ದು
ನಂದು ಇನ್ನೂ ಇಲ್ಲ ಮಾಡ್ಬೇಕು
ಹೌದಾ
ಹೌ ಏನ್ ಮನೇಲಿದಿರಾ
ಹಾ ಮನೇಲ್ಲಿದ್ದೆ ನೋಡಿ
ನೀವು ಹಾಚೆ ಹೋಗಿದ್ರ ಮೈಸೂರಾ
ಹಾ
ಟ್ರಿಪಿಂಗ್ ಬಂದಿರಾ
ಹಾ
ಮಳೆ ಇದೆನೆಲ್ಲಿ ಮೈಸೂರಲ್ಲಿ
ಹೌದಾ
ಮಂಡ್ಯ
ಇಲ್ಲಾ ಮಾಡ ಹೌದಾ
ಮತ್ತೆ
ಮತ್ತೆ ನಿಮ್ಮ ಹತ್ರ ಮಳೆ ಇದೆಯಾ
ಇಲಿಲ್ಲ್ ಮಳೆ ಮಳೆ ಬರ್ತಾ ಮ ಬರೋಆಗಿದೆ ಕರೆ ಅದು ಮಳೆ ಬಂದಿಲ್ಲ
ಹಾ
ಇಲ್ಲೇನು ಮಳೆ ಬಂದಿಲ್ಲ
ಹೌದ
ಹ್ಮ್ ಏನಾಯ್ತು
ಹ್ಮ ನಾವ ಸುಮ್ಮ್ನೆ
ಟ್ರೈನ್ ಅಲ್ಲಿ ಹೋಗ್ತಾ ಇದ್ವಿ ಟ್ರೈನ್ ಟ್ರೇ
ಹೌದಾ ನಾವು ಸುಮ್ನ ಮೂವಿ ನೋಡ್ಕೊಂತ ಕೂತಿದ್ದ
ಹಾ ಏನು
ನಿನ್ನೆ ನೈಟ್ ಆನ್ಲೈನ್ ಇದ್ರಿ ಹನ್ನೆರಡು ಗಂಟೆ ತನ ಹನ್ನೆರಡು ಗಂಟೆದಾರ
ಹ್ಮ
ನಾನ್ ಏನಂದ್ರೆ ಅದ್ರಲ್ಲೂ ಏನು ಬೇರೆ ವರ್ಕ್ ಮಾಡುತ್ತಿರುತ್ತಾರೆ ಏನಾದ್ರೂ ಮನೆಯಲ್ಲಿ
ಇಲ್ಲ ಏನಾದ್ರೂ ವರ್ಕ್ ಮಾಡ್ತದಿಲ್ಲ ಹಾಗೆ ಸುಮ್ಮನೆ ಮಲ್ ಮಧ್ಯಾಹ್ನ ಮಲ್ಕೊಂಡಿದ್ದೆ ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ ಹಾಗೇ ಕೂತ್ಕೊಂಡು
ನಾ ಕಾಲ್ ಮಾಡ್ಬೇಕು ಅಂತ ನಾ ಮೆಸೇಜ್ ಹಾಕಿದ್ಯಾ ಬಟ್ ನೀವು ಮಾರ್ನಿಂಗ್ ಮಾಡ್ರಿ ಅಂತ ಹೇಳಿದ್ರಿ ಅದ್ಕೆ ಮಾಡಲಿಲ್ಲ ಮತ್ತೆ ಮನೆಯಲೆಲ್ಲ ಆರಾಮ
ಹಾ ಎಲ್ರೂ ಆರಾಮ್ ನಿಮ್ಮ ಮನೆಯಲ್ಲಿ
ಹಾ
ಏನಿಲ್ಲ
ಕೇಳಸ ಹಲೋ ಏನ್ ಮಾಡ್ತೀದಿರಾ
ಲೈನಲ್ ಹೋಗ್ತಾಯಿದ್ದೀವಿ
ಹೌದ ಹ್ಞ. ಇವಾಗ ಮೈಸೂರಿಗೆ ಹೊಂಟ್ರಾ
ಹಾ
ಸುಮ್ನೆ ಖಾಲಿ ಇದ್ವಿ
ಇವಾಗ ಹೊಂಟಿದ್ರೇನ್ರೀ ಮೈಸೂರಿಗೆ ಅಂದ್ಯಾ
ಇಲ್ಲ ಮೈಸೂರು ಹೋಗಿ ಮತ್ತೆ ಮಂಡ್ಯ ಹೋಗ್ತಾ ಇದಿವಿ ಬಾರ ಹ್ಮ್ ಬ ಚ ಹಾ.
ಮಂಡೆ ಹತ್ರ
ಹಾ ಮಂಡೆ ಇದ್ದೀರಿ ಈಗ
ಹ್ಮ್ ಮಂಡಲ್ಲಿ ಏನ ನೋ. ಅದಂತ ಪ್ಲೇಸ್
ಲಂಡನ್ ತಂಬರ ಸರ್ ಅ
ನಮ್ಮಂಡೆ ಹೋಮ್ಮ ನೋಡದೇ ಇಲ್ಲ
ನಮ್ ದೋಸ್ತ ನಂದು ಹುಡುಗಿ ದಾಳ
ಅವನ್ ಬಿಟ್ ಮಾಡಡ ಹೊಟ್ಟಿದ್ರ
ಹಾ
ಹೌದಾ.
ಹ್ಮ್. ನ ಮಾಡ ಹ್ಮ ಅ ಅಲ್ಲೇ ಹೋಗ್ತರ ಬ
ಹ
ಯಾ ಕಾಲೇಜ್ ಆ ರೀತಿಂತಿದ
ಯಾವ್ ಕಾಲೇಜ
ಆದಿಚುಂಚನಗಿರಿ
ಹಾ ಅದು ಚಿಂಚನ ಗಿರಿ ಯಾವದೇ ಮೂವಿಲ್ ಕಲಂಗ
ಸತ ಅದೇ ಚಿನ್ನ ಚಿನ್ ಗಿಡಿ ಅಂದ್ರೆ ಅದು ಮಟನ್ ತಡ ಸ್ಕೂಲ್ ಕಾಲೇಜ್ ಆ ಕಾಲೇಜ ಓದ್ತಾ ಇದಾಳೆ
ಹ್ಮದಾ ಹ್ಮ ಹಂತೆ.
ಅಲ್ಲನ್ ಮತಲ್ಲ ಹ್ಮ್ಮ
ನಾವು ಮೂವಿ ನೋಡ್ ಬೋಗತಿದ್ವಿ ನೆಟ್ಫ್ಲಿಕ್ಸ್
ಏನ್ ಯಾವ ಯಾವ ನೋಡ್ತ
ಈಗ ನೋಡತ ಒನ್ ಅವರ್ ಆಯಿತು.
ಯಾವ ಮೂವಿ ನೋಡ್ತಾ ಇದೀವಿ
ಹ ಅದ ಟ್ವೆಂಟಿ ನೈನ್ ಅಂತ
ಟ್ವೆಂಟಿ ನೈನ್ ಹೌಸ್ಟರಿ ರೀ
ನೋಡಿದ್ರ ನೀವು
ಹಾ ನೋಡಿದ್ದವಿ
ಹೌದ
ಹ್ ಚಲ್ಲ ಎಲ್ಲ ಹ.
ಆ
ಹೋಗಿ ನೋಡಿದ್ದೇನೆ
ಏನಾಗುತ್ತ ಇಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್.
ಏ ಇಬ್ರು ಒಂದಾಗಲ್ಲ ದೂರ ದೂರ ಆಗ್ಬಿಡ್ತಾರೆ.
ಹೌದಾ.
ಹಾ ದೂರ ಆಗ್ತಾರ.
ಹ ದೂರ ಆಗ್ತಾರೆ ಹಾಕಿ
ಅಕೆ ಐಎಸ್ ಐಎಸ್ ಎ ಐಪಿಸ್ ಮಾಡಿದರಾ ಚನ್ನಗಿರತ್ತಿತ್ತು ಸಲ್ ಆಗ್ತಾಡಲ್ಲ. ಅದ್ರ ಅದರ ಸಲುವಾಗಿ ಅಂದ ಇಬ್ಬರು ಬೇರೆ ಬೇರೆ ಕಡೆ
ಹೌ
ಹೌದ ಆ ಕಡೆ ಇದ್ದಿದ್ ಈ ಕಡೆ ಆತ ಬ ಬೇರೆ ಬೇರೆ ಕಡೆ ಹೋಗ್ಬಿಡ್ತು ಸ
ಹ್ಮ್
ಹ
ಅವ ಊರಿಗೆಗ್ ಹೋಗ್ತಾರ ಅನ್ರಿ
ಹಾ ಒಳಗಾತ ನೋ ಹ ಹಲೋ ಏನು
ಇವನು ಅವನು ಊರಿಗೆ ಹೋಗುತ್ತಾನೆ ನಾನ ಅವ ವ್ಯವಸಾಯ ಮಾಡಕ
ಹಾ ವ್ಯವಸಾಯ ಮಾಡಕ್ ಹೋಗ್ತಾನೆ ಅದು ಇದು ಅಂತೇಳೆ ಎಲ್ಲ ಹ ಇ ಎಲ್ಲ ಅವ ಹೊಡಸ್ಕೊಂಡು ಹೊಡ್ಸ
ಹ
ಒಂತ ಹ ಮನೆ ಹೋಗ್ಬೇಕ ಅನ್ಕೊಂಡಿದ್ವಿ ನಾವು
ಹ್ಮ
ಹಾ
ಹೌದ
ಚೆನ್ನಾಗಿದೆ ನೋಡಿ
ಹ್ಮ್ ನೋಡ್ತಿದೇ ನೋಡ್ತಿದ್ದೆ ನಿದ್ದೆ ಬರ್ತಿತ್ತು
ಚಲೋ ಇಯ್ತ ಅದ್ರಗ ಹತ್ತಿರ ಹಡಿ ಚೆನ್ನಾಗಿದೆ
ತ್ಯಾವ್ದು
ಹತ್ತೆರಾಡಿ
ಅದುದೆ ನೆಟ್ಫ್ಲಿಕ್ಸ್ ಎಲ್ಲ ಇದೆ
ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ವಾ ಅಂದ್ರೆ ಅದು ಮಯಳ ಮೂವಿ ಅದು
ಹ್ಮ್
ಮರಾಳ ಮೂವಿ ಅ್ ಹಚ್ಚಿರ ಆಡಿ ಅಂದ್ರೆ ಅದು ಭಾರಿ ಇದೆ ಕಾಲಲ್ಲಿ ಮೇ ಬ
ಹೌದ ಹ್ಮ ಯೂತ್ ಮೂವನುೋಡನು
ಹಾ
ತ್ ಮೂವಿ
ಯಾವದು
ತ್ ಯೂಥ್
ಯೋತಾ
ಹ್ಮ್
ಅದನ್ ನೋಡಿದ್ದೀಿನಿ
ಹ್ಮ್
ಹ್ಮ ಹ
ಕಾಲೇಜ್ ಬೇಕಂದ್ರೆ ಯಾವ್ದ ಅ್ರೆ ಹತ್ತ ನೋಡ್ಬೇಕು ಕ್ರೈಮ್ ಚೇಂಜಚ್ ಬೇಕಂದ್ರೆ ಮಾಳ ೈಮ್ ಸೋರಿ ನೋಡ್ರಿ ಚೆನ್ನಾಗಿದೆ ಕ್ರೈಂ ಹಾ ಕ್ರೈಮ ಮೂವಿ ಕ್ರೈಂ ಮೂವೀಸ್ ಇಲ್ಲಂದ ನಾಕ ಎಸ್ಟ್ ಸ್ಟಾಪ್ ಕಡಕಲ ಹಲೋ
ಹಲೋ
ಮಾಲಿಯಾಳಮ್ ಅಲ್ಲಿ ಡಬ್ಬಿಂಗಿದೆ ಮೂವಿ ಕಡದಲ್ಲ ಡಪ್ ಮಾಡಿದಿದ್ದಾರೆ ಅದು ಚೆನ್ನಾಗಾಗಿದೆ ಜಿಯೋ ಹೊಸ್ಟರ್ ಅಲ್ಲ ಇಿದೆ ಹಾ ಕಮ ಸು ಎಲ್ಲ
ಹ್ಮ ಜೀವ ಅಷ್ಟ ಅದಲ್ಲದ ನಮದು ಲಾಗಿನ್ ಇಲ್ಲ ನೆಟ್ಫ್ಲಿಕ್ಸ್ ಒಂದ ಲಾಗಿನ್ ಇಲ್ಲ
ಲಾಗಿನ್ ಮಾಡ್ಬೋದು ಅದೇ ಎಲ್ಲ ಪ್ರಫ್ರೀ ಸಬ್ಸ್ಕ್ರೈಬ್ ಐತೆಲ್ಲ
ಸ ಇಲ್ಲ
ಕನ್ ತಮ್ಮ ಪ್ಲೀಸ್ ಸ್ ಐತಿ ಇಲ್ಲ ಬೇರೆ ನಂಬರ್ ಇಂದ ಇ ಲಾಗಿನ್ ಮಾಡ ಇವ ಬರ್ತ್ತ ಅಂತದು ಯಾರು ನಮ್ ನಾಮ ಬರ್ತ ಬಡಿಸಿದಾರ
ಬೇರೆ ನಂಬರ್ ಲಾಗಿನ್ ಮಾಡಬೇಕಾ
ಹಾ
ಬೇರೆ ನಂಬರಿಲ್ಲಿ ಲೋಗಿನ್ ಆಗ್ಬೇಕಬೇಕಾ
ಇಲ್ಲ ಇ ಬೈಕ್ ಬೈಕ್ ತೋಮ್ಮಾ ಅಂತ ಹೇಳಿದೀವಿ ನಮ್ ಫ್ಯಾಮ್ಲಿಗೆ ಫೋನ್ ಮಾಡ್ತಾವಿ
ಅಲ್ಲ ಅದು ಹ್ಮ
ಹಾ ಬೇರೆ ನಂಬರಿಂದ ಲಾಗಿನ್ ಮಾಡ್ಬೇಕು ರಾಮ್ ಎಲ್ಲಿದ್ದು
ಹಲೋ
ಹಾ ಹ ಇಬ್ಬರು ಹಾ
ಕ್ಯಾನ್ಸಲ್ ಲೆ ಮಾಡತತಿದ್ರದು
ಏನ್ ಇಲ್ಲ ಬೇರೆ ಕಡೆ ನನ್ ಫ್ರೆಂಡಿಗೆ ಫೋನ್ ಮಾಡಿದ್ದೆ
ಹದ
ಹಾಗ ಬೇರೆ ನಂಬರಿ ಇಂದ ಲಾಗಿನ್ ಮಾಡಿ ಅದ್ರ ತೋರಿಸಬೇಕೇ
ಹಾ ಹಾ ನಿಮ್ ನಂಬರ್ ಹಾಕಂತಡಿ
ಹಾ ನಿಮ ನಂಬರ್ ಅಕ್ಕಲ್ಲ ಅವೇನ ಮಾಡ್ತ್ದು
ಕ್ಲಾಗಿನ್ ಮಾಡಿ ಅದ್ರೊಳ ನ್ ಬರ್ತ್ತೆ ನಂಬ್ರಲ್ಲಿ. ಅದೇ ಬೇರೆ ನಂಬರ್ ಯೂಸ್ ಮಾಡ್ತಾರೆ ಸಗ
ಬರ್ಬಿಡಿ ನಂಗ ಅಂದ ಹ್ಮ
ನಮ್ ದೋಸ್ತ ಎಲ್ಲ ಐತ್ ನೋಡ ಹೇಳ ನ.
ಬೇಳ ಬೇಳ್ಳ.
ಇಲ್ಲ ಮನೆಯಲ್ಲಿ ಯಾರದಾದ್ರರು ಕೀಪ್ ಫೋನ್ ಇರುತ್ತಲ್ಲ ಅವ್ರ್ದ ಹಾಕಿ
ನಡಿತೇನೆ
ಹಾ ಅದಕ್ಕ ಒಂದು ಓಟಿಪಿ ಬರುತ್ತೆ ಓ ಟಿ ಪಿ ಬ್ಯಾಕ್ ಗಡ್ರೆ ಮುಗತ ಹ್ಮ್ ಆರಾಮ್ ಮತ್ತೆ ಅದರಲ್ಲಿ ಮತ್ತೆ. ಮೂವಿ ನೋಡ್ಬಹದು್ ನೀವು.
ಹ್ಮ್
ಮತ್ತೆ ಡೌನ್ಲೋಡ್ ಕೂಡ ಮಾಡ್ಬೋದು
ಹ್ಮ್ ಹ್ಮ್ ಹ ತಗ
ಎಲ್ಲ ಒಂದೇ ಸರ್ತಿ ಡೌನ್ಲೋಡ್ ಮಾಡಿಬಿಡಕ್ ನಿಮ್ಗೆ ಎಷ್ಟು ಬೇಕಷ್ಟು
ಹ ಹ್ಮ ಹ್ಮ
ಮತ್ತೆ ಏನ್ ಮಾಡ್ತಾ ಇದ್ರ.
ಹ್ಮ್ ಆದೆ ಮೋವಿ ನೋಂಡುತ್ತೆ
ಹ್ಮ.
ಆಯ್ಿತು ಮತ್ಕಲ್ಮ
ಹಾ ಸರಿ ಖ ಯಾರ